ಹಲೋ.
ಹಲೋ
ಏನ್ ಮಾಡ್ತಿದಿರಾ ಅಕ್ಕಾ.
ಕುಂತಿದ್ದಿಮು.
ಯಾಕೆ ಇವತ್ತು ಕೆಲ್ಸಕ್ ಹೋಗಿಲ್ವಾ.
ಕೆಲ್ಸ ಮೂರ್ನಾಲ್ಕು ದಿನದಿಂದ ಹೋಗಿಲ್ಲ.
ಯಾಕೆ ಹುಷಾರ್ ಇಲ್ವಕ್ಕ.
ಹ್ಮ ನಾನು ಇಲ್ಲ ಚೆನ್ನಾಗ ಅವನಿ ಮನೆಯವರು ಹೋಗಬೇಡ ಅಂದ್ರು ಕೆಲ್ಸಕ್ಕ
ಮತ್ತೆ ಈಗ ಹೋಯ್ತಾ ಇಲ್ವಾ ಹಂಗ್ಯಾರಾ.
ಹೋಗ್ಬೇಕು ಅವಂಗ. ದೊಡ್ಡವನ್ಗ ಅಕೌಂಟ್ ಮಾಡಸ್ಬೇಕಾಯ್ತು.
ಹಾ ಅದ್ರಿಂದ ಈಗ ಒಂದ್ ಸ್ವಲ್ಪ ದಿನ ರಜಾ. ಹಾಕಿಬಿಟ್ಟಿದಾರಲ್ಲ ಈಗ ಹೋದ್ರ ಸೇರ್ಸ್ಕೊತಾರ.
ಹೇಳ್ಬುಟ್ಟೆ ಬಂದೀನಿ.
ಹ್ಮ್ ಹಂಗಾದ್ರೆ ಸರಿ.
ಇವತ್ತು ಹೋಗಬೇಕಾಯ್ತು ಹೊಗ್ನಿಲ್ಲ ನಾಳೆಯಿಂದ ಹೋಗಮ್ಮ ಅಂದಬಿಟ್ಟು ಹೊಗ್ನಿಲ್ಲ
ಹ್ಮ್ ಹಂಗರೆ ನೆನ್ನೆ ಎಲ್ಲ ಫೋನ್ ಮಾಡ್ತಿದ್ನಲ್ಲಾ ನಾನ ಎಲ್ಲೋ ಕೆಲ್ಸಕ್ ಹೋಗರೆ ಬಿಡುಕ್ ಕೆಲ್ಸಕ್ ಹೋಗ್ರರ.
ಹ್ಮ ಅಪ್ಪಾಜಿ ಮಾಡ್ತಿದನಲ್ಲ ಮಾಡು ಮಾಡು ಅಂತ.
ಯಾವಾಗ ಬಜಿ ಇದಿ ಅಪ್ಪಾಜಿ ಸೌಂಡ್ ಗಿಂಡ ಎಲ್ಲ ಇಯತ್ತು ಬಿಡ ಅತ್ತಕ್ಕ ಆಮೇಲೆ. ಮಾಡಮ್ ಮಾಡಮ್ ಅನ್ಬಿಟ್ಟು ಅದು ಇದು ಮಾಡಿರ್ತಿನಿ ಅನ್ಬಿಟ್ಟು ನಾನು ಮರ್ತೇಬಿಟ್ಟಿ. ಈಗ ನಾನು ಇನ್ನೂ ಮಾಡ ಇಬ್ರು ಆಮೇಲ್ ಮಾಡಮ್ಮ ಆಮೇಲೆ ಮಾಡಮ್ಮ್ ಅಂತ ಇದ್ದಿದ್ದು ಅವ್ವ ಅದ ಏನೋ ಕಟ್ಟ ಆಯಿತದಾ ಅಂತಂದ್ರಲ್ಲ ಅದಕ್ ಮಾಡ್
ಕರೆನ್ಸಿ ಇರ್ನಿಲ್ಲ ಮೂರ್ ದಿನದಿವೆ ನನ್ನದು ಮೂರ್ ನಾಕ್ ದಿನಿದ್ ನಿಲ್ಲ ಈಗ ಆಕ್ಸ್ತದು ನಾನು.
ನಾನು ನೆನ್ನೆ ಬೆಳಿಗ್ಗೆ ಹಾಕಸ್ತದು
ಹ್ಮ್
ಕರೆನ್ಸಿ ನನ್ ಫೋನ್ ಅಲ್ಲು ಇರ್ಲಿಲ್ಲ
ಹ್ಮ್
ನಿನ್ನೆ ಬೆಳಿಗ್ಗೆ ಅದೆ ನಾವು ಫೋನ್ ಹೇ ಬರಲ್ಲ ಫೋನ್ ಯಾರಿಗು ಫೋನ್ನೆ ಬರ್ದೆ ಮೆಸೇಜ್ಗಳು ಮಾಡ್ತಿದ್ರು ಫೋನ್ ಮಾಡು ಫೋನ್ ಮಾಡು ಅಂದಕೊಂಡು ಅದ್ ಮಾಡು ಇದ್ ಮಾಡು ಅಂದ್ಕೊಂಡು ಏನಾರ ಹೇಳಕ ಅದಕ್ಕ ಅತಗ ರೀಚಾರ್ಜ್ ಮಾಡ್ಸದಿ
ಫೋನ್ ಬತ್ತಿರ್ನಿರ್ವಾಲ್ಲ ಅದಿಕ್ಕೆ
ಹ್ಮ ಫೋನ್ ಬತ್ತರ್ಲಿಲ್ವಲ್ಲ ಅದಿಕ್ಕೆ ಫೋನ್ ಮಾಡು ಅದು ಇದು ಏನಾರ ಕಲ್ ಫೋಟೋಗಳು ಕಳ್ಸ್ ಇಸ್ಕೋಬೇಕಂದ್ರೆ ಯಾಕೋ ಫೋನ್ ಬತ ಇಲ್ಲಾ ಫೋಟೋ ಕಳ್ಸು ಅಂತ ಮೆಸೇಜ್ ಮಾಡ್ತಾ ಇದ್ರು
ಹ್ಮ್ ಮದುವೆ ಮುಗಿತಾ ಎಲ್ಲವೇ
ಹ್ಮ ಮುಗಿತು ಮದುವೆ ಏನು
ಚೆನ್ನಾಗಿದ್ವ ಸೀರ್ಗಳು
ಚನ್ನಾಗವೆ
ಹ್ಮ್ ನೋಡ್ದಿ ನ ಪುಟ್ಟ ಚಿಕ್ಕಿನೇ ನನ್ಗೊಂತ ತಂದಕೊಡು ಅನ್ನು ನಿನ್ ಗಂಡನ ನಮ್ಮ ಹೆಣ್ಣಗ ಗಾ
ಹ್ಮ್
ಚೆನ್ನಾಗ ಅವ ಸೀರೆಗಳು ಅವೈಕ್ಲಿಕ್ ಚೆನ್ನಾಗ್ ಕಾಣ್ತಿದ್ವು
ಹ್ಮ್ ಆದ್ರೆ ಸರಾ ಮ್ಯಾಚಿಂಗ್ ಸಿಗ್ಲಿಲ್ಲ ನನ್ಗ ಅದೇ ಬೇಜಾರಾಗಿದ್ದು ಸರಾ ಇದು ಡಾರ್ಕ್ ಆಗ್ ಕಾಣ್ತಿದ್ದು ಲೈಟ್ ಕಲರ್ ತಕೋಬೇಕಾಗಿತ್ತು ಸರನ ಚೆನ್ನಾಗಿರೋದು ಅದುಕ್ಕೆ
ನಿಮ್ ಇಬ್ಬರ್ಗಿಂತಾ ಅವಳು ಚೆನ್ನ ಕಣ್ತಾಳ
ಕರ್ಗೊಳ್ಳಿ
ಹ್ಮ
ನಿಕ್ಕೆ ಎಲ್ಲರು ಹಂಗೆ ಅಂದಿದು ನೀವ್ ಇಬ್ರಗಿಂತ ಅವ್ಳ್ ಚೆನ್ನಗ್ ಕಾಣ್ತಿದ್ದ ಸರ ಸಿಕ್ತು ನಂತರ ಸರನೇ ಹಾಕಿದ ಅದು ಚೆನ್ನಾಗಿ ಕಾಣತಿರ್ಲಿಲ್ಲ ಆಗ ಕುಸುಮಕ್ಕ ಆವ ತಗೊಂಡಿದ್ಲ ಅಂತ ಅದ್ ಎಷ್ಟೋ ದುಡ್ಡು ಕೊಟ್ಟು ಎಷ್ಟಾ ಐನೂರಾ ಮುನ್ ನಾನು ಅದೆಷ್ಟು ಹೇಳ್ದ ಒಂದ್ಸಲ ಜುಮ್ಕಿ ಓಲೆ ಎಲ್ಲ ಇತ್ತು ಅದ್ನ ಅವ ಕುಸುಮಾ. ಅಕ್ಕ ತಗೊ ಅನ್ಬಿಟ್ಟು ಆ ಕೊಟ್ಟ ಅವ್ಳಗ ಆಗ ಚನಾಗ್ ಕಾಣ್ ತಿದಿದ್ದು ನಾನೇ ಇಸ್ಕಳ ಅಂತಿದಿ ಬಿುಡು ನಿಕಿತ ತಕೊಂತ ಅವಳಿಗೆ ಕೊಟ್ಟಾರ ನಾನ್ ಹೆಂಗ ಇಸ್ಕಳ್ಳಿ ಅನ್ಬಿಟ್ಟು ನನ್ ಕೇಳ್ಲಿಲ್ಲ ಮೈಸೂರ್ಲಾತು ನಾವು ಹುಡುಕ್ಬೇಕಾಗಿತ್ತು ಒಂದ್ ಎರಡ್ ಮೂರ್ ಅಂಗಡಿನರುವೇ
ಹ್ಮ್ ಸೀರ್ಗಳು ಚೆನ್ನಾಗವ ಅಂತಿರು
ಹ್ಮ್ ನಮ್ದು ಇನ್ನೊಂದ್ ಸೀರೆ ನಮ್ಮ್ ಅವ್ವರು ತಗೊಟ್ಟಿದ್ರಲ್ಲ ಅದು ಪೂರ್ತಿ ಬಣ್ಣ ಎಲ್ಲಾ ಓಟೋಯ್ತು
ಈ ಸೀರೆಗಳು
ಈ ಸೀರೆಗಳು ಏನು ಹೋಗ್ಲಿಲ್ಲ ಇನ್ನೊಂದು ನಮ್ ದೀಪಕ್ ಎರಡ್ ಅಂಗಡಿಲಿ ತಂದಿದ್ದು ದೀಪಕ್ಂಗ ಬೇರೆ ಅವ್ನಗ್ ಬೇರೆ ದೀಪಕ್ಂದು ಬಣ್ಣ ಒಂದ ಪಿಂಕಿನ ಹೋಗಲಿಲ್ಲ. ನನ್ ಫಾಲ್ಸ್ ಹಾಕಿದ್ನೆಲ್ಲ ರೆಡ್ ಕಲರ್ದು ಅದೊ ಒಂಚೂರು ಹೋಯ್ತು. ಅದು ಅವನ್ ಮಾತ್ರ ಮ ಮೇಲೆ ತುಪ್ಪ ಕಲರ್ ಇತ್ತಲ್ಲ ಗೋಲ್ಡ್ ತರ ಶೈನಿಂಗ್ ಇದು ಎಲ್ಲಾ ಓಂಟೊಯ್ತ ಅದು ಆದ್ರೂ ಸುಮ್ಮರಾಗೆ ಐತೆ ಸೀರೆ. ಹ್ಮ್, ಹ್ಮ್ ಏಲ್ಲೂ ಹೋಗ್ಲಿಲ್ಲಾ
ತಕೋಬೇಕು ಅದಕ್ಕೆ ನಾನು ಒಂದು ತಕೊಡು ಅಂದೇ ಒಂದ ಅಪ್ಪಾಜಿಗೆ.
ಹ್ಮ್, ಹ್ಮ್ ಅದ್ರಾಗ ಎಲ್ಲರೂ ಡಲ್ ಕಲರ್ ಆಯ್ತು ಡಲ್ ಕಲರ್ ಆಯ್ತು ಡಾರ್ಕ್ ಕಲರ್ ತಗೋಬೇಕಾಯ್ತು ಡಾರ್ಕ್ ಕಲರ್ ತಗೋಬೇಕಾಯ್ತು ಅಂತಿದ್ರು. ಅಲ್ ಬರದೆೇ ಡಲ್ ಕಲರು ಎಷ್ಟು ಒಂದ ಡಬ್ಬಿ ಒಪನ್ ಮಾಡ್ಸಿನಿ ಇಷ್ಟಪ್ಪ ಡಬ್ಬಿಲಿ ಎಲ್ಲಾ ಬರಿ ಲೈಟ್ ಕಲರ್ ಎಲ್ಲಾ ಬರಿ ಡಾರ್ಕ್ ಅದೆ ಇಲ್ಲ ಇದೇ ಸುಮಾರಾಗಿ ಡಾರ್ಕ್ ಕಲರಿದ್ದಿದ್ದು. ಬೇರೆ ಕಲರ್ ಗಳು ಚೆನ್ನಾಗಿ ಇರ್ಲಿಲ್ಲ.
ಲೈಟ್ ಆಗಿ ಇರ್ತಾವಲ್ಲ ಆ ಕಲರ್ ಗಳೆ ಚೆನ್ನಾಗ್ ಕಾಣದು.
ಈಗ ಇದೊಂದ್ ಸೀರೆ ಆಯತು ಇನ್ನೊಂದ್ ಯಾವ್ದಾದಾರು ಬಾಡರು ಸೀರೆ ತಕೋಬೇಕು. ಚನಾಗಿರೊದು ಅಲ್ಲಿ ಹೆಂಗ ಒಂದ್ಕಳಕ್ಕೆ.
ಲೆಹಂಗ ಒಲ್ ಕಳೋಕ್ಕೆ.
ಹ್ಮ್, ಒಂದೆ ಟಾಪ್
ಹ್ಮ್,
ಈ ತಕೊಬ ಬಿಟ್ಟಿದ್ರ ಕಾಸ್ ಎಷ್ಟ್ ಖರ್ಚು ಮಾಡ್ಬಿಟ್ಟ ಉಳ್ಕತ್ತಿತಈಗ. ಒಂದ್ ವರ್ಷ ಒಂದ್ ಸಾವಿರ ರೂಪಾಯಿ ಸೇರ್ಸ್ಕೊಂಡು ತಕೋಬೇಕು ಒಂದ್ ಮೂರ್ನಾಲ್ಕ ಟಾಪ್ ಗಳ. ಅವೇ ಆದೂ ಇನ್ನೊಂದ ಎರಡು ವರ್ ಬರತಕೆ ಚೆನ್ನಾಗಿರ ಟಾಪ್ಗಳುಇರ ಲ್ಲಿಲ್ಲಾಅಂತ ಪ್ಯಾಂಟ್ ಗಳೆ ಇಲ್ಲಾ
ಇನ್ನೇನ ಹತ್ ಸಾವಿರ ರೂಪಾಯಿ ಮೇಲೆ ಖರ್ಚು ಮಾಡಿದ್ದಾರೆ ಏನಾಗದ.
ಅಯ್ಯೋ ಅದಕ್ಕಿ ನ್ ಜಾಸ್ತಿನೆ ಖರ್ಚು ಮಾಡ್ಬಿಟ್ಟಿವಿ
ಹ್ಮ್, ಮೂರು
ನಾವ ಏನ್ ನಾವು ಮೂರ್ ಜನ ಹಿಂದೆ ನಾಕ್ ಸಾವಿರ ಆಯ್ತ ವತಿಯ ಹಿಂಗ ಲಕ್ಷ ಬರ್ತಾ ಆಯತು ನಮ್ಮ್ ಅಣ್ಣ ಅವತ್ತೊಂದ ದಿವಸ ಕರ್ಕ ಹೋಗಿದನೆ ಅವತ್ತ ಒಂದ್ ಐದ ಸಾವಿರ ಆಯ್ತು. ಇಲ್ಲಿ ಒಡವೆಗ ಅದಕ್ಕ ಇದಕ್ ಅಕ್ಕ ಬಳ ಸಾರ್ಗ ವಾಲ್ಗ ಅಂತ ಅದೊಂದ್ ಎರಡ್ ಮೂರ್ ನಾಲ್ಕ ಸಾವಿರ್ ತಿರ್ಸುದ್ವಿ. ನಮ್ಮ ಅವ್ವ ಅವ್ರ ಸೀರೆ ಅದ ಓಸ ಒಂತರ್ಸಿದಮ್ಮ.
ಹ್ಮ್,
ನನ್ನದೇ ನನ್ ಕಾಸಿ ಎರಡ್ ಸಾವಿರ ಎರಡು ಮೂರ್ ಸಾವಿರ ಕಂಟ ತಿರೋಯ್ತು. ಮೊಬೈಲ್ ಅಲ್ಲೇ ಒಂದ್ಸಾವಿರ ಆಯ್ತು ಫಸ್ಟ್ ಬಟ್ಟೆ ತರಕ್ ಅವತ್ ಒಂದು ಹೋದಾಗ ಅವತ್ತ ಒಂದ್ ಸಾವಿರ ಆಯತು. ಇನ್ನು ಬೇರೆಯವರು ಒಲೆ ಕೊಟ್ಟಿದ್ನ ಒಲೇದ ಅಮೌಂಟ್ ಇಸ್ಕೊಂಡಿದನ ಅದೇ ಸುಮಾರು ಏಳ್ನೂರ, ಎಂಟುನೂರು ಪಾಯಿ ಮೇಲಿ ಇತ್ತು ಎಲ್ಲಾನು ಕಾಲಿ ಮಾಡ್ಬಿಟ್ಟು ಬಂದ್ಕೋತೀನಿ ಈಗ.
ನನ್ನದು ಒಂದು ಇದೇ ಅಲ್ಲೇ
ಹೊಲ್ದಿಲ್ಲ ಯಾವಗ್ ಬರ್ತೀರ ಹೇಳಿ ಹೊಲ್ದ್ ಮಡಗತಿನಿ.
ಒಲ್ ಮಡಗು ಎರಡುನೂರು ಅಟ್ಕ್ಕೆ ಕೋಟಿ
ಹಲೋ,
ಈಗೇಏನಾರೇ ಈ ಕಾಸ ಬಂದ್ರಿ ಇಲ್ಲೇ ಕಳ್ಸ್ಕ ಕೊಡ್ತೀನಿ.
ಹ್ಮ್, ಏನ್ ನಿಮ್ಮದೇನ ಹತ್ ಅಪಾಜಿ ಇಬ್ರು ಅಕೌಂಟ್ನು ಹೊಂದಿಕೆ ಮಾಡ್ಕೊಂಡೀನಿ ಅಂತಿರಲ್ಲ ಅದ ಹೆಂಗೆ.,
ಹ ಅವನಗೊ ಒಂಥರ ತಿಕ್ಲು.
ಮಾಡ್ಕೊಬೋದು ಬಟ್ ಬ್ಯಾಂಕ್ ಅಲ್ಲೊಗಿ
ಮೊನ್ನೆ ಅಲ್ಗ ಹೋಗಿದ್ಮ ಅಕೌಂಟ್ ಮಾಡ್ಸಕ ಅಂದ್ಬಿಟ್ಟು.
ಹಾ,
ಅವನ ಅಕೌಂಟ್ ಕೊಟ್ಟಿದ್ನಲ್ಲ ಚೇಂಜ್ ಮಾಡ್ಬಿಟ್ಟು ನನ್ನ ಅಕೌಂಟ್ ಕೊಟ್ಟಿ ನಿನ್ನೇ.
ಮಾಡ್ಬೋದಂಗ ಹ ಮಾಡ್ಬೋದು ಅದನ ಅಕ್ಕನು ಮಾಡಬಹುದು ಅಂದ.
ಚೇಂಜ್ ಮಾಡ್ಕಣಿ.
ಹ್ಮ್ ಅಷ್ಟು ಹೇಳಿದು ಮೇಲೂ ಒಬ್ಬರಿಗೂ ಎರೆಡು ಅಕೌಂಟ್ ಕೊಡಕ್ ಆಗಲ್ಲ.
ಹ್ಮ ಈಗ ಪ್ರೋಸೆಸ್ ಎಲ್ಲಾ ಅವೆಲ್ಲ ನಿನ್ನ ಅಕೌಂಟ್ಗೆ ಬತ್ತ ಬಿಡು ಅನ್ನ ಆಕಾಸು.
ಹ್ಮ್ ಆದ್ರೆ ನಿಮ್ದು ಎ ಟಿ ಎಮ್ ಪ್ಯಾನ್ ಕಾರ್ಡು ಏನಾದ್ರೂ ಇದ್ರೆ ಅದು ಬತದೆ ಅಲ್ಗೆ.
ಯಾದ ಯಾದಿನ ಎಲ್ಲ ಹೊಸ್ದಾಗಿ ಮಾಡಿಸ್ತಿ ಮೊನ್ನೆ.
ನೂ ಹೊಸತಾಗಿ ಮಾಡ್ಸಿದರಿ ಏನೀ.
ಕೌಂಟ್ ನೀಯ ಅವನ್ಗ ಅವನ್ಗು ಜಾಯಿಂಟ್ ಅಕೌಂಟ್ ಮಾಡಿಸ್ತಿ ಜಂಟಿ ಅಕೌಂಟ. ದೊಡ್ಡವನಿಗೂ ನಂಗುವೆ.
ಹ್ಮ್
ನನ್ನದ್ ಬೇರೆ ಮಾಡಿಸ್ಕಂಡಿ.
ನಾನು ಈಗ ಹೊಸ್ದಾಗ್ ಅಕೌಂಟ್ ಮಾಡಸ್ಕೋಬೇಕು.
ಒಂದೇ ದಿನಕ್ಕೆ ಮಾಡಿ ಎ ಟಿ ಎಂ ಎಲ್ಲಾನೂ ಕೊಟ್ಟುರು.
ಎ ಟಿ ಎಂ ನ್ನು ಅಲ್ಲೇ ಕೊಟ್ಬಿಟ್ರಾ.
ಎ ಟಿ ಎಂ ನು ಅಲ್ಲೇ ಕೊಟ್ಟು ನಮ್ ಗುಂಡ್ಲು ಪೇಟ್ಗೆ ಹೋಗಿ ಅದ್ನ ನಂಬರ್ ನ ಕುಂಡಿಸ್ಕಂದು ಎ ಟಿ ಎಂ ನಂಬರ್ನ ಪಿನ್ನ ಕುಂಡಿಸ್ಕಂದು ಬಂದ್ವ ವಂದೇ ದಿನಕ್ಕ.
ಓ ಪರವಾಗಿಲ್ಲ ನಾನೀಗ್ ಹೋಗಿ ಮಾಡಿಸಬೇಕು ಅದಕ್ಕಿಯ ಒಂದ್ ಸಾವಿರ. ಕಾವೇರಿ ಬ್ಯಾಂಕ ಉಳ್ ಮಾವಲಿ. ತಿಂತದೆಂತದೋ ಕೆನರಾ ಬ್ಯಾಂಕು ಅದ್ ಚೆನ್ನಗದ ಚೆನ್ನಾಗ ಅದ ಅಂತ ಎಲ್ಲಾರೆಲ್ಲವೇ.
ಹ ಒಂದೇ ದಿನಕ್ಕೆ ಎ ಟಿ ಎಂ ಕೊಟ್ರು ಹಾ. ಅದೇಏನು ಇನ್ಸೂರೆನ್ಸ್ ಎಲ್ಲ ಕಟ್ ಮಾಡ್ಕೊಂಡು ಐನೂರು ರೂಪಾಯಿ ಕಟ್ಟಿದ್ವಿ.
ಐನೂರು ಕಟ್ಟಿದ್ರೆ.
ಐನೂರು ಕಟ್ಟಿದ್ವಿ ಇನ್ಶೂರೆನ್ಸು ಏನೇನೋ ಫೀಸ್ ಗಳು ಕಟ್ಟದು ನೂರು ರೂಪಾಯಿ ಬತ್ತು ಅಕೌಂಟ್ಗ.
ಅಷ್ಟಿಯ ನಾನು ಇಲ್ಲೋಗ್ ಮಾಡಸ್ತೆ. ಒಂದ್ ಸಾವಿರ ತೊಕೋಬೇಕು ಅಂತ ಅದಕ್ಕೆ ಒಂದ್ ಸಾವಿರ ಹೆಂಗಾರ ಅಡ್ಜಸ್ಟ್ ಮಾಡೋಮ್ ಅಂತ ಮಾಡ್ತಾನಿ. ಮಾಡ್ಕೊಂಡು ಈಗ ನಾನು ಪ್ಯಾನ್ ಪೆ ಅದು ಇದು ಎಲ್ಲಿ.
ನಿಮ್ಮ ಅಕೌಂಟ್ ಕಾಸ್ಲಿಲ್ವಾ.
ಅಕೌಂಟ್ ಲಾಕ್ ಆಗ್ಬಿಟ್ಟೈತೆ ನಂದು ಇನ್ನೇನ್ ಐದಾರು ವರ್ಷ ಆಯ್ತ ಲಾಕ್.
ಮಂದಿ ಕಾಸಲಿ ಎಲ್ಗೋ ಎಲ್ಗೊದ್ದು.
ಆಧಾರ್ ಕಾರ್ಡಲು ಅಷ್ಟೇ ನನ್ ಪ್ಯಾನ್ ಪೇ ಪ್ರೈವೇಟ್ ಇದ್ರಾಗಿ ಮಾಡ್ಕೊಂಡಿರೋದು.
ಹ್ಮ್ ಅದ್ನ ಯೂಸ್ ಮಾಡ್ತಾ ಇದೆ ಏನು.
ಹ್ಮ್ ಅದ್ರಲ್ಲಿ ಯೂಸ್ ಮಾಡಿದ್ರೆ ಈಗ ಅಮೌಂಟ್ ಹಾಕುದ್ರು ಕಟ್ಟು ದುಡ್ಡು ಅವತ್ತು ಅಷ್ಟಾಗಿದ್ದಕ್ಕೆಯ ಅವತ್ತು ಬಟ್ಟೆಗೆ ಹಾ ತಗಳಕೆ ಅಂಬುಟ್ಟು ಅಮೌಂಟ್ ಹಾಕಸ್ಕೊಬಿಟ್ನ ನೂರು ನೂರು ಐವತ್ತು ಗಂತ ಕೊಟ್ಟಂಗಾಯ್ತು. ಈಗ ಇತ್ತಿಂದ ಹಾಕಬೇಕು ಕೊಟ್ಟಾಜ್ಗೆ ಆ ಕಡೆಯಿಂದ ಬಂದ್ರು ಐವತ್ತು. ಇಪ್ಪತ್ತು ಮೂವತ್ತು ಒಂದ್ಕಟ್ಟ ಆಯ್ತಲ್ಲೇ ಅದ ಅದು ಕೇತವ ಅದು. ಇದು ಫೋನ್ ಪೇ ಅದು ಇದು ಅದ್ರಲ್ಲ್ರೂ ಗೂಗಲ್ ಪೇ ಅದ್ರಲ್ಲೂ ಕಟ್ ಆಗಲ್ವಂತ. ಮತ್ತ ನಾ ಗಂಟ ನುಗ್ಗೆ ಸೇಫ್ಟಿ. ತನೆ ಅನ್ಬಿಟ್ಟು ತಾನೇ ಅಕೌಂಟ್ ಮಾಡಿಸ್ಬೇಕು ಅನ್ ಮಾಡ್ತಾನಿ ಅದೆಲ್ಲಾ ಆಕಾಶ ಇದೊಂದು ವಾರ ಅಂತ ಅಂದ. ದುಡ್ ಸೇರ್ಸಕ್ ಆಯ್ತಿಲ್ಲ ನನ್ಗ ಒಂದ್ ಸಾವ್ರನಾದ್ರು ಸೇರ್ಸ್ಕಂಡ್ ಮಾಡ್ಸ್ಕೊಬುಡ್ಬೋದಾಗಿತ್ತು.
ಅದಕ್ಕೆ ನಾ ಆತಗ ನನ್ ಅಕೌಂಟು ಒಂದಿತ್ತು. ಅದು ನಾನೇ ಹದ್ನಾಕ್ ಸಾವ್ರ ಕಟ್ಬೇಕಂತೆ.
ಓ ಅಷ್ಟ್ ಮೈನಸ್ ಬ್ಯಾಲೆನ್ಸ್ ಆಗ್ಬುಟ್ಟಿದ್ದ.
ಮೈನಸ್ ಬ್ಯಾಲೆನ್ಸು ಬಿಟ್ಟಿ ನೂರು ರೂಪಾಯಿ ಉಳ್ಕೊಂಡಿತು. ಇನ್ನದು ನೂರು ರೂಪಾಯಿ ಉಳ್ಕೊಂಡ್ರಿರ ಅದಕ್ಕ.
ಹ್ಮ್
ಹ ಈಗ ಹದ್ನಾಕು ಸಾವಿರ ಆಗಿದ್ದಂತ.
ಅಯ್ಯಪೈ.
ಅದಕ್ಕ ಅವ ಅಕೌಂಟ್ನೇ ಮುಚ್ಚಾಕಬಿಟ್ಟು ಹೊಸ್ದಾಗ ಮಾಡ್ಸೋದ್.
ನಾನೀಗ ನಮ್ದ್ ಲಾಕ್ ಆಗದ ಏನು ದುಡ್ ಗಿಡ್ ಕಟ್ಟೋದೇನಿಲ್ಲ. ಲ್ಯಾಕ್ ತಗಸ್ಬಿಟ್ಟು ಕೆ ವೈ ಸಿ ಮಾಡ್ಸಿ ಈಗ ಮಾಡಿಸ್ಬೇಕು ಅದ್ನು. ಇದು ಅದೇನೋ ಆ ಅಕ್ಕ ಭಾಗಲಕ್ಷ್ಮಿ. ಬಾಂಡ್ದು ದುಡ್ಡು ಬರಲ್ವಾತಲ್ಲ ಅಂತ ಕೇಳದ್ಮು ಅದಕ್ ಅದಕ್ಕೆ ಬರಲ್ಲ ಇಬ್ರಗ ತಾನೆ ಮಾಡಸಿರೋದು ಮೂರ್ ಹೆಣ ಮಕ್ಳ ಇದ್ರೆ ನಾನ್ ಮಾಡ್ಸ್ಕೊಡ್ತೀನಿ ಬಾ ಅಂತ ಅಂದ್ರು ಅವಕ್ಕ. ಅದಕ್ಕೆ ಈಗ ಹೋಗುಮು ಅಂತಿದ್ದೀ ಈ ತಿಂಗಳು ಆಗಲ್ಲ ನನಗೆ ಒಂದು ಸ್ವಲ್ಪ ಅಂಗನವಾಡಿದು ಕೆಲಸ ಅದ ಬಾರ ತಿಂಗ್ಗಳು ಮಾಡಿ. ಕೊತನಿ ಅಂತನ್ಲಂತ ಹೋಗಿಲ್ಲಾಕ್ ತೆಗಿಸಿ ಕೆ ವೈ ಸಿ ಮಾಡ್ಸ್ಬೇಕು
ಹ್ಮ
ನೋಡ್ತೀನಿ ಮತ್ತೆ ಅದ್ನೇ ಮಾಡ್ಸಿದರ ಬೇರೆ ಅಕೌಂಟ್ ಯಕ್ ಮಾಡಿಸ್ಕೊಳ್ಳಿ. ಹದ್ನೇ ಏನಾದ್ರು ಮಾಡ್ತೀನಿಇರಿ ಆತಗೆ ಇನ್ನೊಂದಂದು ತಿಂಗ ತಾನೆ ಬರ ತಿಂಗಳು ಹೆಂಗಿರು ಲಾಕ್ ತಗಿಸ್ಬೇಕು.
ಹ್ಮ್
ಇ ಸಪ್ರೇಟ್ ಅಕೌಂಟ್ ಏನ್ ಮಾಡ್ಸೋದು ಅದಕ್ಕೆ ಆತಗೆ ಎ ಟಿ ಎಂ ಮಾಡ್ಸಕ್ ಮಾಡ್ಸ್ಕೊಂತೀನಿತೆಗೆ.
ಹ್ಮ ನಮ್ಗೆ ಒಂದ ದಿನ ಕೊಟ್ಟನಕಪ್ಪಾ ಬೇರೆ ಬ್ಯಾಂಕಲ್ಗಿ ಆಗಿದ್ರೆ ಕೊಡ್ತಿರ್ನಿಲ್ಲಾ.
ಹ್ಮ ಒಂದೊಂದ್ರಲ್ಲಿ ಐತಿ ಪೋಸ್ಟಲ್ ಬತಾವ ಹೋಗಿ ಅಂತಾರ.
ಹ್ಮ್ ನಮ್ಗ ಅದೇನ್ಯ ಅಲ್ಲೇ ಕೊಟ್ಟ. ಕೊಟ್ಬಿಟ್ಟು ನಿಮ್ಮ ಅಲ್ಲಿಗೆೋಗಿ ಪಿನ್ಸೆಟ್ ಮಾಡ್ಕೊಳ್ಳಳಿ ಅಂತಂದ.
ಅದು ಬೇರೆ ಪಿಂನ್ ಸೆಟ್ ಬೇರೆ ಮಾಡಕ್ ಬೇರೆ ಹೋಗಬೇಕಾ.
ಹ್ಮ ನಾವು ಗುಂಡ್ಲುಪೇಟೆಗ ಹೋಗಿ ಅಲ್ಲಿ ಕೆನರಾ ಬ್ಯಾಂಕ್ ಹೋಗಿ ಗುಂಡ್ಲುಪೇಟೆಲ್ಲಿ.
ಹ ಬ್ಯಾಂಕ್ಕಾಯ ನೋಡ್ಕತನಲ್ಲ ವಾಚ್ಮೆನು.
ಹ್ಮ್
ಅವ್ನ್ ಕೈಲಿ ಕೊಟ್ಟು ಎ ಟಿ ಎಮ್ ನಾ ನಮು ಅರ್ಧ ಗಂಟ ಗಂಟ ನಿಂತಗಡ್ಡು. ಅದು ಮಾಡ್ರ್ ಅದು ಯಾಕೆ ಆಗದೆ ಹೋಯ್ತು ಅದು.
ಹ್ಮ್
ಆಗ ಅವನ್ ಕೈಯಲ್ಲಿ ಕೊಡಗಂಟ ಏಡೇ ನಿಮಿಷ ಮಾಡ್ಕೊಟ್ನ.
ಹ್ಮ್
ಮಾಡಸ್ಕೊಂಡ್ ಆತಕ ತಕೊಬಂದಿ ಹಿಂದ್ಗುಂಟಿನೆ. ಎಲ್ಲ ಫೋನ್ ಪೇ ಗೂಗಲ್ ಪೇ ಎಲ್ಲಾನೂ ಕ್ರಿಯೇಟ್ ಮಾಡ್ಕೊಂಡು ಒಂದೇ ದಿನ. ರೆಡಿ ಆಗೋಯ್ತು.
ಈಗ ಫೋನ್ ಪೇ ಗೂಗಲ್ ಪೇ ಎಲ್ಲಾನು ಮಾಡ್ಕೊತಿದಾರಿ ಅನ್ನಿ.
ಹ್ಮ್ ಎಲ್ಲ ಯೂಸ್ ಮಾಡ್ತವನಿ ನೆನ್ನ ಹಿಂದಿನೆ.
ಅದಕ್ಕೆ ನಾನ ಆತ್ತಗ ಮಾಡಸ್ಬೇಕು ಏನಿಲ್ಲ ಯೂಸ್
ಹ್ಮ್
ನನ್ ಅಕೌಂಟ್ಲ್ ಬರೀ ನೂರು ರೂಪಾಯಿ ಅದ. ಆ ಕಸನ್ನ ಕೇಳೋದ್ ನಾಮ ಇಲ್ಲ ಅಂದ ಹ್ಮ್
ಹ್ಮ ಆಕಾಶತಮ್ಮು ಇರ್ಲಿಲ್ಲ ನಮ್ಮ ಅವ್ವಅಂದು..
ಎರಡ್ ಸಾವಿರ ರೂಪಾಯಿ ಕಳ್ಸದ ಜ್ಯೋತಕ ಜ್ಯೋತಕನ್ಗ ಕೊಡ್ಬೇಕು ಅದೇ ಏನ್ ಸಾಂಘಕ್ಕ ಅಂತ.
ಹ್ಮ್, ನಾನು ಅದ್ರಲ್ಲಿ ಇ ರೂಪಿ ಹಾಕಸ್ಕೊಂಡೀನಿ ನನ್ನ ಅಕೌಂಟ್ ಅಲ್ಲಿ ಬಂದಾಗ ನನ್ ಕಸ ಕೊಡ್ತೀನಿ ಇಲ್ಲ ಎರ್ ಕಲರ ಹಾಕಸ್ ಕೊಡ್ತೀನಿ ಅಟ್ಟ ಕರೆನ್ಸಿ ಇರ್ಲಿಲ್ಲ. ಫೋನ್ ಮಾಡಕ್ಕೆ ಅದಕ್ಕ ಅಮೌಂಟ್ ಕೈಲಿನಲ್ಂತಾವ ಅದಾ ಕೈಲಿಯಾ. ಅದೇ ಅಲ್ಲಿ ಅಕೌಂಟ್ ಅಲ್ಲಿ ಇಲ್ಲ, ಅಕೌಂಟ್ ಅಲ್ಲಿ ಆಕಾಶಕ್ಕೆ ಕೈಲೆ ಹಾಕಸ್ಕೊಂಡಿವಿ.
ನಿೆನ್ನೆ
ಹ್ಮ್, ನೆನ್ನೆ ಹಾಕಿಸಕೊಂಡಿವಿ.
ಹ್ಮ್,
ಅದಕ್ಕೆ ಏನ್ ಮಾಡದುದಾಗ ಇದ್ರಲ್ಲೂ ಮಾಡ್ಬೋದಂತ ಅದೇ ದುಡ್ಡು ಕಟ್ಟಾತ್ತೈತದ ಮಸ್ತ್ ತಂದರಿ ಅಂತಂದ ಅದಕ್ಕೆ ಸುಮ್ನೆ ಯಾಕ ಸುಮ್ನೆ ದುಡ್ಡು ಹ್ಮ್, ಕರೆನ್ಸಿ ಯಾಕಂದ್ರೆ ಅವನ್ಲೋನಲ್ಲಿಂದ್ರಬರಿ ನಾಕ ರೂಪಾಯಿ ಕಟ್ಟಾಯ್ತು. ನನ್ನದ್ರಲ್ಲಿ ಐವತ್ ಕಟ್ಟದ್ದದ್ ಎಷ್ಟ್ ಕಟ್ಟದ್ದ ಬ್ಯಾಡಕಣ ಬುಡು ಅಂದ್ನಾ.
ಅದ್ರಲ್ಲಿ ನಾಲ್ಕು ರೂಪಾಯಿ ಕಟ್ಟಾದ್ರ ನನ್ನದ್ರಲ್ಲಿ ಎರಡ್ ರೂಪಾಯಿ ಕಟ್ಟಾಯ್ತು.
ಓಹೋ, ಹಂಗಾರೆ ಪರವಾಗಿಲ್ಲ. ಎಸ್ ಬಿ ಐಗಿಂತ ಅದೇ ಚನ್ನಂಗದ 'ಕಾವೇರಿ ಗ್ರಾಮೀಣ ಬ್ಯಾಂಕ್' ಹ್ಮ್,
ಎರಡು ರೂಪಾಯಿ ಕಟ್ಟಾಯ್ತು.